ಹಲೋ
ಹಲೋ
ಮೇಡಮ್ ಆರಾಮ ಇದ್ದೀರಾ ಮೇಡಮ್
ಆರಾಮ ಇದೀನಿ ನೋಡ್ರಿ ಮೇಡಮ್ ನೀವು ಅರಾಮಿದೀರಾ
ಹಾ ಆರಾಮ ಇದವ ಮೇಡಮ್ ಊಟ ಆಯ್ತಾ ಮೇಡಮ್
ಇನ್ನ ಇಲ್ಲ ಮೇಡಮ್ ಈ ಬಿಸ್ಲೀಗ್ ಊಟ ಹೋಗಲ್ಲ ಮೇಡಮ್ ಬರೀ ನೀರ್ ಹೋಗುತ್
ಹೌದೌದು ಮೇಡಮ್ ಬಾಳ ಬಿಸ್ಲ ಆಗ್ಬಿಟ್ಟಿದ್ದೆ ನೋಡ್ರಿ
ಹ್ಮ್ ಇಲ್ಲಿ ರೋಡ್ ಮೇಲೆ ನಿಂದಿರ್ಬೇಕಂದ್ರು ಒಂದ್ ಗಿಡಗಳಿಲ್ಲ ಮೇಡ ಹ
ಹೌದೌದು ಹೌದೌದು ಎಲ್ಲಿ ಮೇಡಮ್ ಈ ರೋಡ್ ರೋಡ ಹಾಕದ್ರಿಂದ ಇರಬರ ಮರಗಳೆಲ್ಲಾ ಕಡ್ದ್ ಬಿಟ್ಟಿದ್ದಾರೆ. ಎ ಎಂತಾ ದೊಡ್ ದೊಡ್ ಮರಗಳೆಲ್ಲ ಕಡದ್ಬಿಟ್ರು ಕಣ್ಣಲ್ ನೀರೇ ಬಂದ್ಬಿಟ್ರು ನೋಡ್ರಿ.
ಅಯ್ಯ ಈಗ ಮರಗಳು ಕಡಿಯೋದೆ ರಿಂದ ಸರಿಯಾಗಿ ಗಾಳಿ ಬರಲ್ಲ.
ಹೌದು. ಹೌದು ಮೇಡಮ್.
ಶಕೆ ಜಾಸ್ತಿ ಆಗುತ್ತೆ ಹ್ಮ್. ಅದೇ ಕಾಡು ಇದ್ರೆ ಚೆನ್ನಾಗ ಗಿಡ ಮರಗಳು ಇಲ್ಲಾಂದ್ರ ಚೆನ್ನಾಗ ಮೇಡಮ್.
ಅಯ್ಯೋ ಕಾಡ್ ಬೇಕು ಮೇಡಮ್ ಕಾಡ್ ಇಲ್ಲ ಅಂತಂದ್ರೆ ಹೆಂಗೆ ನಮಗೆ ಬಿಸಿಲು ಜಾಸ್ತಿ ಆಗಿರೋದು ಇವಾಗ ಆಕ್ಚುಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಿಸಿಲು ಜಾಸ್ತಿ ಇದೆ ನಮಗೆ. ಅದಕ್ ಅದಕ್ಕೆ ಕಾರಣ. ಕಮ್ಮಿ ಮರಗಳು ಈ ಕಾಡು ಕಡಿಯೋದ್ರಿಂದ ಈ ಕಾಡ್ ನಾಶ ಮಾಡೋದ ಮಾಡಿರೋದ್ರಿಂದ.
ಹೌದು ಮೇಡಮ್ ಬರ್ತಾ ಬರ್ತಾ ಎಲ್ಲಾ ಕಾಡು ನಾಶ ಆಗೋದ್ರಿಂದ ನಮ್ಗೆ ಗಾಳಿ ಇರಲ್ಲ ಪ್ರಕೃತಿಗೆ ತಕ್ಕಂತ ಇದು ಇರಲ್ಲ ಏನಂದ ಅಟ್ಮಾಸ್ಫಿಯರ್ ಇರಲ್ಲ.
ಸಿಗ್ಬೇಕಾಗಿರೋ ವಾತಾವರಣನೇ ಸಿ ಸಿಗ್ತಾ ಇಲ್ಲ ಸರಿಯಾದ ಮ ಮಳೆಗಾಲದಲ್ಲಿ ಮಳೆ ಬರ್ತಾ ಇಲ್ಲ. ಚಳಿಗಾಲದಲ್ಲಿ ಚಳಿ ಜಾಸ್ತಿ ವಿಪರೀತ ಚಳಿ. ಹ್ಮ್ ಆಯ್ತ. ಎಲ್ಲ ಒಂದೇ ಕಾರಣನ ಮೇಡಮ್ ಎಲ್ಲ ನ ನಮ್ ಜನಗಳೆಲ್ಲಾ ತಮ್ಮ ಸ್ವಾರ್ಥಕ್ಕಾಗಿ ಆರ ಕಾಡುಗಳನ್ನೆಲ್ಲಾ ನಾಶ ಮಾಡ್ತಾ ಇರೋದು.
ಮಾಡಿ ಫ್ಯಾಕ್ಟ್ರಿಗಳನ್ನ ಹಾಕದು ಅದ್ರಿಂದ ಮಾಡೋದ್ರಿಂದ. ಹೊಗೆ ಜಾಸ್ತಿ ಆಗುತ್ತಲ್ಲ ಮೇಡಮ್. ಹ ಗಿಡ ಮರಗಳಿದ್ರೆ ಅದನ್ನೆಲ್ಲಾ ಅಬ್ಸರ್ಬ್ ಮಾಡ್ಕೊತಾವ ಹೀರ್ಕೊಳ್ತಾವೆ ಆ ಚೆನ್ನ ತೆ ಗಿಡ ಮರಗಳಿದ್ರೆ ತಂಪಿರುತ್ತೆವ ವಾ ತಾವರಣ. ಎಲ್ಲಿ ಮೇಡಮ್ ಎಲ್ಲಾ ಗಿಡಗಳನೆಲ್ಲ. ಕಡ್ದು. ಕಡದು ಮೈನಿಂಗ್ ಮಾಡೋದು ಫ್ಯಾಕ್ಟ್ರಿಗಳನ್ನ ಹಾಕೋದು ಇದ್ರಂದ. ಪರಿಸರದ ಮೇಲೆ ಬಾಳ ಪರಿಣಾಮ ಬೀಳ್ತಾ ಇದೆ ಮೇಡಮಂ.
ಬಾಳ ಅಂದ್ರೆ ಬಾಳ ಮೇಡಮ್ ನಮಗಾದ್ರೂ ಇಷ್ಟು ಉಸಿರಾಡಕ್ಕೆ ಒಂದ್ ಸ್ವಲ್ಪ ಆಮ್ಲಜನಕನಾದ್ರರು ಸಿಕ್ತಾ ಐತೆ ಬರ್ತಾ ಬರ್ತಾ ಮುಂದಿನ ಪೀಳಿಗೆಗೆ ಆಮ್ಲಜನಕ ಕೂಡ ದುಡ್ಡು ಕೊಡ್ ತಗೋಬೇಕ
ಅದು ಕೃತಕ ಆಮ್ಲಜನಕ ಅಂತಾರಲ್ಲ ಮೇಡಮ್ ಕೃತಕವಾಗಿ ಆಮ್ಲಜನಕನು ಕೊಟ್ಕೊಂಡು ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗತ್ತೆ.
ಆತರ ಬಂದ್ ಅದೇ ಆತರ ಬಂದ್ ಬಿಡುತ್ತೇನೋ ಅನ್ನೋ ಭಯ ಆಗ್ಬಿಟ್ಟ ನೋಡ್ರಿ.
ಹೌದ ಹೌದು ಮೇಡಮ್ ಯಾಕಂದ್ರೆ.
ಎಲ್ಲಿ ನಮಗ ನೋಡ್ರಿ ಹಾ ಮೇಡಮ್ ನಮಗೆ ನೋಡ್ರಿ ಕೆಲವೊಂದ್ಸತಿ. ತೀ. ಬಹಳ ಬಿಸಲು ಇದ್ದಾಗೆ ಅದು ಸ್ವಚ್ಛ ವಾದ ಗಾಳಿ ಸಿಗಲ್ಲ ಉಸಿರಾಡೋಕೆ ಒಂಥರ ಉಸರು ಕಾಟ್ದಂಗೆ ಆಗ
ಹೌದು ಹೌದು ಮೇಡಮ್ ಗಿಡಗಳು ಗಾಳಿ ಬಿಸಿ ತಣ್ಣಗ ಅನ್ ಲ್ಲ ಮೇಡಮ್ ಇಲ್ಲಾಂದ್ರೆ ಉಸಿರುಗಟ್ಟ್ದಂಗ ಆಗೋದು ಸರಿಯಾಗಿ ಉಸಿರೇ ಹೋಗಲ್ಲ ನಮ್ ಉಸಿರ ನಮ್ದ ಅದೇ ತಗೊಂಡು ತಗೊಂಡು ಇಲ್ಲೇ ನಲ್ಲೇ ತಗೊಂಡು ತಗೊಂಡು. ಅದೇ ತೊಗೊಳೊದು ಅದೇ ಬಿಡೋದ ಆಗ್
ಹ ಮರದ ಕೆಳಗೆ ಕೂತ್ಕೊಂಡಷ್ಟ. ಅಷ್ಟು ಸಮಾಧಾನ ಫ್ಯಾನ್ ಗಾಳಿ ಹತ್ರ ಸಿಗಲ್ಲ ನಮಗೆ. ಹಾ ನೆಮ್ಮದಿ ಆಗ ಆ ಆ ಪ್ರಶಾಂತತೆ ಆಗ್ಲಿ ಆ ತಂಪು ಆ ಬ ನಂ ಶ ಶರೀರಕ್ಕೆ ಪ್ರಶಾಂತತೆ ಆಗ್ಲಿದು ಅದು ಸಿಗದೇ ಇಲ್ಲ ಫ್ಯಾನ್ ಗಾಳಿಗೆ.
ಹೌದು ಮೇಡಮ್ ನೀವ್ ಎಷ್ಟೇ ಫ್ಯಾನ್ ತಿರ್ಗಸಿದ್ರು ಆ ಬಿಸಿ ಗಾಳಿ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಆ ತಂಪು ಗಾಳಿ. ಹ ಗಿಡಗಳು ಬೀಸೋದ್ರಿಂದ ಬರುವಂತದ್ದು ತಂಪು ಗಾಳಿ ಸಿಗದೆ
ಹಾ ಸಿಗದೇ ಇಲ್ಲ ಆಮೇಲೆ ಪಕ್ಷಿಗಳು. ಗಂತೂ ಪಾಪ ಎಷ್ಟೋ ಪಕ್ಷಿ ನಾವು ಸಣ್ಣರ್ ಇದ್ದಾಗೆಲ್ಲ ಏನೋ ವಿಚಿತ್ರ ವಿಚಿತ್ರ ಪಕ್ಷಿಗಳು ನೋಡ್ತಾ ಇದ್ವಿ ಮರದಲ್ಲಿ. ಈಗ ಬರೇ ಕಾಗೆಗಳು ಬಿಟ್ಟು ಇನ್ನೊಂದು ಕಾಣಿಸ್ತಾ ಇಲ್ಲ ಕಾಣಸ್ತಾ ಇಲ್ಲ ಅಸಲ್ ಕಾಣಿಸ್ತಾ ಇಲ್ಲ. ಯಾವೋ ಸಣ್ಣ ಸಣ್ಣ ಹಾಕ್ಕಿಗಳು ಬರ್ತಾ ಇದ್ವು ಇಲ್ಲ ಆದ್ರ ನಮ ತಾತ ಮುತ್ತಾತವ್ರ ಎಲ್ಲಾ ಚೆನ್ನಾಗಿ ಈ ಗಿಡದಲ್ಲಿ ಒಂದು ಡಬ್ಬಿ ಕಟ್ಟಿಬಿಟ್ಟು ನೀರ್ ಹಾಕಿ ಅದ್ರ ಜೋಳ ಹಾಕಿ ಹಾಕಿಡ್ತಿದ್ರು ಪಕ್ಷಿ ಬರ್ತಾವಂತ. ಅವಾಗ ನಾವ ಈ ಕಲರ್ ಯಾ ಅಕ್ಕಿ ಬರ್ತಾವ. ಈಗ ಈಗೆಲೈತಿ ಇರಮರ ಮನೆ ಎಲ್ಲಾ ಕಟ್ ಕಟ್ ಮಾಡ್ಬಿಟ್ಟು ಬರೀ ಮನೆ ಕಟ್ಟಿದ್ವಿ ಕಾಂಪೌಂಡ್. ಕಟ್ಗಂಡಿವಿ ಅನ್ನಂಗ ಆಗ್ಬಿಟ್ಟತಿ. ಮೇಡಮ್ ಅಲ್ಲ ಕಟ್ಟದಂಗಿ ಇರ್ಲಿ ದೊಡ್ಡ ಎಷ್ಟೋ ವರ್ ವರ್ಷ ಬೆಳೆದಂತ ಮರಗಳನ್ನ ಕಡದ ಹಾಕ್ ಬಿಟ್ರೆ ನಮ್ಮ ಪ್ರಕೃತಿ ಏನಗ್ಬೇಕು ಹೇಳ್ರಿ.
ಮನೆ ಸುತ್ತಮುತ್ತ.
ಎಲ್ಲಿ ಎಲ್ಲಿ ಹಾಕ್ತಾರ ಮೇಡಮ್ ಹಾಕದಿಲ್ಲ ಅಸಲ. ಇವಾಗ ಜನಗಳು ಬ್ಯುಸಿ ಆಗ್ಬಿಟ್ಟಾರ ಮೇಡಮ್ ಏನ್ ಗಿಡಗಳು ಹಾಕಂಡ್ರು ನೀರ್ ಹಾಕ್ಬೇಕು ಅದಕ್ ಗೊಬ್ಬರ ಹಾಕ್ಬೇಕು ಅವನು ಒಳ್ಳೆ ಮ
ಅದೇ ಹಾ ಸಿ ಹೌದು.
ಗಿಡಗಳು ಹಾಕಿದ್ರೆ.
ಹೌದು ಮೇಡಮ್ ಅದನ್ನು ಹಂಗೆ ಒಂಥರ ಮಕ್ಕಳ ನೋಡ್ಕೊಂಡಂಗೆ ನೋಡ್ಕೋಬೇಕು.
ಹ್ಮ ದುಡಿಯೋ ಬ್ಯುಸಿನಲ್ಲಿ ಇರ್ತಾರ ಜನಗಳು ಆ ಗಿಡಗಳು ಹಾಕೆನ ಹಾಕಿರ್ತಾರ ನಮ್ ಮನೆ ಮುಂದೆ ಚೆನ್ನಾಗಿರ್ತಾವ ಅಂತ ಸಣ್ಣ ಪುಟ್ಟ ಗಿಡಗಳು ಅದು ನೀರಿ ಇಲ್ದೆ ಒಣಗಿ ಹೋಗಬಿಟ್ಟಿರ್ತಾವ ಅವುನೂ ಸರಿಯಾಗಿ ನೀರ್ ಇರೋದಿಲ್ಲ. ಸರಿಯಾಗಿ ಗೊಬ್ರ ಇರೋದಿಲ್ಲ ಅವ್ ಮೇಂಟೆನೆನ್ಸ್ ಇರೋದಿಲ್ಲ ಅಂತಂದ ಅವನು ಒಣಚಿಕೇಬಿಟ್ಟಿರ್ತಾರ ಜನ. ಎಷ್ಟೋ ಹ್ಮ್ ಬಿಸಿಲು ಬೀಳ್ಬೇಕು ಸುಮ್ಮನೆ ಗಿಡ ಹಾಕಿ. ಹಾಕಿದ್ರೆ ಸರಿ ಆಗೋದಿಲ್ಲ ಅದು ಗಿಡಗಳನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದನು ನಮ್ ಜನಕ್ ಬುದ್ಧಿ ಇಲ್ಲ.
ಇಲ್ಲ ಇಲ್ಲ ಮೇಡಮ್ ಎಷ್ಟೇ ನಾವು ಪ್ರಕೃತಿ ಬಗ್ಗೆ ಹೇಳಿದ ಕೂಡನು ಅದ್ರಿಂದ ನಮ್ಗೆ ಗಿಡ ಬೆಳೆಸೋದ್ರಿಂದ ಆಮ್ಲಜನಕ ಸಿಗುತ್ತೆ ಹ ಡೈಆಕ್ಸೈಡ್ ಹೋಗಿ ನಮ್ಗೆ ಒಳ್ಳೆ ಗಾಳಿ ಕೊಡುತ್ತೆ ಅಂತ ಎಷ್ಟು ಹೇಳಿದ್ರು ಕೂಡನು ಆ ಗಿಡ ಯಾಕ ಬೆಳಸ್ತಿರ ಅವ್ ಮನೆ ಮುಂದ ಹ ರೋಡ್ ಮೇಲೆ ಬೀಳತವೆ ಆತರ ಅಂದು ಗಿಡಗಳು ನಡ್ಸೋಕೆ ಬಿಡೋದಿಲ್ಲ
ಬಿಡದಿಲ್ಲ ಹ್ಮ್ ಅದು ಗಿಡ ಇದ್ರೆ ಕರೆಕ್ಟ್ ಟೈಮ್ ಅಲ್ಲಿ ಮಳೆ ಬರ ಮಳೆ ಗಾಳಿ ಚಳಿ ಎಲ್ಲಾ ಯಾವ ವಾತಾವರಣದಲ್ಲಿ ಅವಾಗತವ ಬೆಳೆಗಳು ಕರೆಕ್ಟ್ ಆಗ ಟೈಮ್ ಅಲ್ಲಿ ಬರುತ್ತೆ ತವೇ ಅದೇ ನು ಪ್ರಕೃತಿ ನಿಯಮಗಳೆಲ್ಲ ಆಗ್ಬೇಕಾದ ಟೈಮ್ಲ್ಲ ಆಗ್ತವೆ ಆ ಗಿಡಗಳ ಕಡಮೆ ಮರಗಳ ಕಡಿಮೆ ಆಗಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ಮಳೆ ಬರೋದು ಹ ಚಳಿಗಾಲದಲ್ಲಿ ಫುಲ್ ಬಿಸಿಲಿ ಇರೋದು
ಹೌದು ಸಿಕ್ಕಾಪಟ್ಟೆ ಬಿಸಿಲು
ಬಿಸ್ಲು ಹೂ ಉಲ್ಟಾ ಪಲ್ಟಾ ಉಲ್ಟ ಹೋಗಿರುತ್ತೆ ಎಲ್ಲ ಟೈಮ್ ಟೇಬಲೇ ಫುಲ್ ಉಲ್ಲಟ ಪಲ್ಲಟ
ಉಲ್ಟಾ ಪಲ್ಟಾ ನೋಡ್ರಿ ಬೇಸ್ ಕಾಲ ಅಂತ್ದು ಮಾರ್ಚ್ಏಪ್ರಿಲ್ ಈ ಜನ್ ಅಂದ್ರೆನ್ ಬರಿ ಬಿಸಿಲು ಬಿಸ್ಲೇ ಬಿಸ್ಲು ಬಿಸಲೆ ಬಿಸ್ಲು
ಹೌದು ಮೇಡಮ್ ಹಾ ಇನ್ನು ಏನು ನಮ್ಮ ಓಜ ಹೌದೌದು ಇನ್ನುಓ ಓಜೋನ ಪದ್ರ ಎಲ್ಲಾ ಒಡ್ದ ಬರ್ತಾ ಬರ್ತಾ ನಾವೇನ್ ಎಲ್ಲಾ ಸೂರ್ಯನ ಕಿರಣೋದಿಂದ ನೇರವಾಗಿ ನಾವ್ ಒಬ್ಬೊಬ್ರೆ ಸಾಯೋ ಪರಿಸ್ಥಿತಿ ಬಂದ್ಬಿಡ್ತಿವೇನ.
ಆ ತರ ಇದೆ ಈಗ ಪರಿಸ್ಥಿತಿ ಕೂಡನು ಜನಪದರು ಸ್ವಲ್ಪ ಅಪ್ಪ ಮಟ್ಟಿಗೆಲ್ಲ. ಹ ಕ್ಷೀಣಿಸ್ತಾ ಇದೆ ಅಂತಾರೆ ಡೈರೆಕ್ಟ್. ಷ್ಟು ಬೀಳುತ್ತೆ ಅಂತಾರೆ ಸೂರ್ಯನ ಕಿರಣ. ಸೂರ್ಯನ ಕಿರಣ ಡೈರೆಕ್ಟ್ ಬಿರೋದ್ರಿಂದ ಪ್ರಕೃತಿ ಮೇಲೆ ನಮ್ ಮನುಷ್ಯರ ಮೇಲೆನು ಬಹಳಷ್ಟು ಪರಿಣಾಮ ಬೀಳುತ್ ಈಗ ನೋಡ್ರೆ ಆಲ್ಮೋಸ್ಟ್ ಗಿಡಗಳೆಲ್ಲ ಒಣಗಾಕ ಸ್ಟಾರ್ಟ್ ಸ್ಟಾರ್ಟ್ ಆಗುತ್
ಗಿಡಗಳು ಒಣ ಪಕ್ಷಿಗಳು ಕೂಡ ಜಾಸ್ತಿವರೆಗ್ ಮೇಲಕ್ಕೆ ಹಾರ್ತಾ ಇಲ್ಲ ಮೇಡಮ್ ಆ ಬಿಸಲಿಗೆ ಸುಟೋಗ್ ಹೋಗತಿದಾವು ಸುಟ್ ಸುಟ್ಟು ಕೆಳಗಡೆ ಬೀಳ್ತಾ ಇದ್ದಾವಂತೆ ನಾನು ಮೊನ್ನೆ ಯಾವ್ದೋ ಪೇಪರ್ ಅಲ್ಲಿ ಓದಿದೆ. ಪಕ್ಷಿಗಳಿಗೆ ಆ ತರದ ಸಮಸ್ ಸೆಗಳು ಆಗ್ ಆಗ್ತಾ ಇದ್ದಾವೆ.
ಹೌದು ಹೌದು ಮ್ಯಾಮ್.
ಅವುಗಳು ನಾಶ ಆಗಕೆ ಕೀಟಗಳು ನಾಶ ಆಗಕೆ ಅಂದ್ರೆ ಅದು ಒಂದ್ ಕಾರಣನೇ ಮರಗಳು ಯಾಕಂದ್ರೆ ಅದು ಓಜನ್ ಪದ್ರರು ಒಡೆದ್ ಬಿಟ್ಟು ಪಕ್ಷಿ ಮೇಲೆ ಅದ್ರ ಮೇಲೆ ಫಸ್ಟ್ ಅವು ಮೇಲಕ್ ಹೋದಂಗೆಲ್ಲ ಹೀಟ್ ಜಾಸ್ತಿ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಹ ಅದಕ್ಕ ಅರ್ಧ ಪಕ್ಷಿಗಳೇ ನಾಶ ಆಗ್ಬಿಟ್ಟಿದ್ದಾವೆ.
ನಮ್ದೇ ಹೊರಗಡೆ ಹೋದ್ರೆ ಸ್ಕಿನ್ ಎಷ್ಟು ಸುಡುತ್ತೆ ನಾವು ಸೇಫ್ಟಿಗೆ ಏನೇನೋ ಹಾಕೊಂತೀವಿ ಪ್ರಾಣಿ ಪಕ್ಷಿಗಳು ಎಲ್ಲಿಂದ ಸೇ ಅವರಿಗೆಲ್ಲ ಸುರಕ್ಷತೆ ಮಾಡ್ಕೊಂತಾರೆ. ಹ ಅಟ್ಲಿಸ್ಟ್. ಪ್ರಾಣಿ ಪಕ್ಷಿಗಳು ಅಟ್ಲೀಸ್ಟ. ಗಿಡಕೆನಾದ್ರು ಕಾಡಲ್ಲಿ. ಹ ಹ್ಮ್ ಗಿಡ ಬೆಳಸಿ. ಪರಿಸರ. ಅಂತಾರೆ ಬಟ್ ಅದು ಯಾವದು ಆಗ್ತಾ ಇಲ್ಲ.
ಅಷ್ಟೇ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ಪ್ರಾಣಿಗಳು ಕೂಡ ಹಂಗೆ ಆಗಿದಾವಲ್ಲ ಮೇಡಮ್ ಎಷ್ಟೋ ಪ್ರಾಣಿಗಳು ನಾಶನೇ ಆಗ್ಬಿಟ್ಟಿದಾವಲ್ಲ ಕಾಡು ಪ್ರಾಣಿಗಳು ಎಷ್ಟೋ ಇಲ್ಲ ಇವಾಗೆ ನೋಡೋಣ ಅಂತಂದ್ರುನು.
ಸ್ಲೋ ಮಾಡೋದ್ರಿಂದ ಎಲ್ಲ. ಈ ಸಣ್ಣ ಪುಟ್ಟ ಹಾವು. ಓ ಚೇಳ ಇವೆಲ್ಲಾ ನಮ ಸಿಟಿಗಳಿಗೆ ಎ ಟ್ರಕ್. ಅಗ್ತಾ ಇದಾವೆ ಏ ನೋಡ್ರಿ ನೀವು ನ್ಯೂಸ್ ಅಲ್ಲಿ. ಕೇಳ್ತಿರ್ ಚಿರತೆಗಳು ಬಂತು ರೋಡಿಗೆ ಬಂದಿದ್ವು ಮತ್ತೆ ಇದೆಲ್ಲ ಕಾಡಲ್ಲಿ. ಎಲ್ಲ ನೀವು ನಾಶ ಮಾಡ್
ಹೌದು? ಮದ ಕರೆಕ್ಟ್, ಅದು ಎಲ್ಲಿ ಹೋಗ್ಬೇಕು ಅವ್ರ ಜಾಗನ, ನಾವ್ ತಗೋವಾಗ? .. ಉುಯಲ್ .. ಹೋಗ್ಬೇಕು? ... ಹ ಮುಂದೆ, ಮುಂದೆ, ಹೆಂಗಾಗತ್ತಂದ್ರ ಮೇಡಮ್ ಮುಂದೆ. ನಮ್ ಮಕ್ಕಳಿಗೆ, ಇಂತ ಪ್ರಾಣಿ, ಇತ್ತು ಅಂತಂದ್ರ ಬರೀ ನಾವ್ ಪೇಟೋಲ್ ತೋರ್ಸ್ಬೇಕಾಗತ್ತೆ, ಅಷ್ಟೆ ನಿಜವಾಗ್ಲುೂ ಅವು ಕಣ್ಣಿಲಿ ತೋರ್ಸಕೆ ಆಗಲ್ಲ ಅಂತ ಪರಿಸ್ಥಿತಿ ಬರುತ್ತೇನ್ ಬರ್ತಾ, ಬರ್ತಾ. .. ಹ್ಮ್. .. .. ಹಲೋ? ! .. ಹಲೋ!.. ಹಲೋ! .. ಹಾ, ಫೋಟೋದಲ್ಲೇ ತೋರ್ಸ್ಬೇಕಾಗುತ್ತೆ ಮೇಡಮ್. ನಾವ್ ಬರ್ತಾ, ಬರ್ತಾ, ಮಕ್ಳಿಗೆ ಇಂತಥ ದಿನ. ನಾವ್ ಸಣ್ಣೂರ್ ಇದ್ದಾಗ ಇಂಥ ಪ್ರಾಣಿ ಇತ್ತು ಹಿಂಗಿತ್ತು ಅಂತಂದು, ತೋರ್ಸ್ಬೇಕಾಗುತ್ತೆ. ಈಗ ಆಲ್ಮೋಸ್ಟ್ ಅೂ ಕಾಡು ಹಂದಿಗಳು ಕಡಿಮೆ ಆಗಿದಾವೆ. .. ಆಾಡು.. ..
ಈ, ತರ ಕಾಡೆ ಎಲ್ಲಾ ನಾಶ. ಆಗೋದ್ರಿಂದ ಏನಾಗತ್ತ ಅಂದ್ರೆ ಮೇಡಮ್. ಪರಿಸರದ, ಮೇಲೆ ಒ? .. ಒತ್ತಡ, ಬೀಳುತ್ತೆ. ಆಮೇಲೆ ಕಾಡಾಶ ಮಾಡೋದ್ರಿಂದ ಏನಾಗುತ್ತೆ. .. ಆ ತಂದ್ರೆ ಆಹ. ಮಣ್ಣು, ಮಣ್ಣು ಅಲ್ಲಿಂದಂತ ಕಲ್ಲುಗಳು ಎಲ್ಲಾ? .. ಅದ್ರದ್ದು, ಪ್ರಾಮುಖ್ಯತೆ. .. .. ಅಂತ, ಬಿಡುತ್ತೆ ಈ ಗಿಡಗಳಾಗ? .. ಎಡು. ತ, ಮಳೆ ಬಂದ್ರೆ. ತಗಡು, ಕೊಡ್, ಮಣ್ಣೆಲ್ಲ, ಜರಾಲಾ .. ಅಂದ್ರೆ, ಗಿಡಗಳನ್ನ? ಬೆಳೆಸ್ಬೇಕು, ಅವು ಬೇರ್ಗಳನ್ನ ಗಟ್ಟಿಯಾಗಿ. ಕೊಡು ಇರುತ್ತೆ .. ಆ, ಈಗ ನೋಡ್ರೆ. ಭೂ, ಭೂ, ಕುಸಿತ ಆಗೋದು ನ್ಯೂಸ್ಲ್ಲಿ.? .. ಕೇಳ ಇರು? ... ಭೂ, ಕುುಸಿತ ಆಗೋದು ಬಂಡೆಗಳೆಲ್ಲ, ಬೀಳೋದು, ಗುಡ್ಡದಿಂದ, ಸೊ ಇದೆಲ್ಲಾ ಕಡಿಮೆ ಆಗುತ್ತೆ. ನಾವು ಕಾಡುಗಳನ್ನ ಬೆಳೆಸೋದು? ... ಕಡಿಮೆ ಆಗುತ್ತೆ ಅಂತ ಮೇಡಮ
ಮೇಡ್ ತುಂಬಾ ಚೆನ್ನಾಗ್ ಮಾತಾಡಿದ್ರಿ ಮೇಡಮ್ ಹಲೋ ಓಕೆ ಮೇಡಮ್ ತುಂಬಾ ಚೆನ್ನಾಗ್ ಮಾತಾಡಿದ್ರಿ
ಹ
ಓಕೆ ಮೇಡಮ್ ಬಾಯ್ ಬಾಯ್ ಹಲೋ ಹಲೋ ಹ್ಮ